ಹಾ ಬ ಬಸ್ ಮಿಸ್ ಹಾಗೇತ್
ಹೌದನ ಹಡ್ನೇರ್ ಬಸೋಯದ ಇನ್ನ ಬರೋದು ಡೌಟ್.
ಎಲ್ಲಿದ್ ಈವಾಗ.
ಬಸ್ ಸ್ಟಾಂಡ್ದಾಗಿಂದ ಹಳೆ ಬಸ್ ಸ್ಟಾಂಡ್ಗೆ ಬಂದ್ ಸೊಪ.
ಹಾ. ಎದುಕ.
ಯಾವತ್ ಕ. ನಮ್ ದೋಸ್ ನಮ್ ದೋಸ್. . ಆಡ ಆಡಕ್ ಸ್ಟು ಸ್ಟುಡಿಯೋಗ್ ಹೋಗಮ್ ಅಂತ್ ಅಂದಿದ. ಹಲೋ.
ಹಲೋ ಬಸ್ಸು ಅವಾಗೆ ಓಯ್ತಾ ಒಂದೊಂದ ಬರಲ್ಲಿ ಇವಾಗ.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
ನ ಒಂದಣ ಬಂದಿಲ್ಲ ನೀವ್ ಅಷ್ಟತ್ತಿಂದ ಇತ್ತು.
ಬಂದೆ ಇಲ್ಲ ಅವ್ನವ್ನ್. ಇತ್ತು . ಹಾ ಅಪ್ಲಿಕೇಶನ್ ಹಾಕಿರೇನು.
ಯವದು.
ಯಾದ್ರವು.
ಹಾಸ್ಟೆಲ್ ಹಾ.
ಹ್ಮ.
ನೀನೇ ಬಂದಿದಲ್ ನಿಮ್ದು ಬಂತ.
ಬಂದಿಲ್ಲ ಅಂತ ನಂಬರ್ ಅಂತ.
ಹೇ ನಮ್ ಕೋರ್ಸ್ ನಾಗ್ ಇನ್ನ ಬಟ್ಟಿಲ್ಲ ಅದ್
ಅದೇ ಬಿಟ್ಟಲ್ಲ ನಾ ಏನ್ ಹೇಳ್ದ ಕೋರ್ಸ ಬಿಟ್ಟಿಲ್ಲ ಅಂತಂದ್ರ. ಪಿ ಯು ಸಿ ಮಲೆ ಅಕ್ನಕ್ಲಾ ಬರಲೆ ಅವನವ್ನು.
ಪಿ ಯು ಸಿ ಮೆಲ್ ಎಂಗ ತಪ್ಪ ರಿಸಲ್ಟ್ ದೇನಿಲ್ಲ ಏನ ಆಗಲ್ಲ.
ನಂದ್ ರಿಸಲ್ಟ್ ಏನ್ ಬೇಕಾಗಿಲ್ಲ ಸುಮ್ ಲಿಸ್ಟ್ ಆಕರ್ ಸಾಕ ತಾನೇ ಇರ್ತ ಹೋಗಲ್. .
ಹ್ಮ ಹ.
ಹ್ಮ. ಹಾಕೇ ಇಲ್ಲೇನು.
ಆಕೆ ಹಾಸ್ಟೆಲಾಗ್ ಅದಾಳಾಂತ ಹಾಸ್ಟೆಲ್ಲಾಗ ಅದಾಳಾಂತ.
ಹಾ.
ಆಷ್ಟಲ್ಲ.
ಹಾಸ್ಟೆಲ್ ಹಾ ಹಾ. ಹಾಸ್ಟೆಲ್ ಸೇರ್ಕೊಂಡಾನ ಒಬ.
ಹಾ.
ಹೌದಾ ಆದೇಲೆ ಯು ಪಿ ಐ ತಗೋಲ್ ನೋಡ್ಲಿ ಯಾಕ ಎ ಟಿ ಮ್ ದಾಗ್ ಈಗ.
ಹಾ.
ಯು ಪಿ ಐ.
ಹಾ ಯು ಪಿ ಐ.
ತಗೋವಲ್ದು.
ಬದಿಲ ಅಮೌಂಟ್ ಇನ್ನ.
ಅದ್ ನಿನ್ಗ ಹಾಕಿನೀ ನೋಡ್ ರಿಟನ್.
ಅಲ್ಲೇ ಅವು ಅದು ಎ ಟಿ ಮ್ ದಾಗ.
ಎ ಟಿ ಮ್ ದಾಗ ಯು ಪಿ ಐ ಬರ್ತತ್ತ ಅವಾಗ.
ಪೆ ಕ್ಯೂರ್ ಕ್ಯಾಶ್. ಕ್ಯೂ ಆರ್ ಕೋಡ್ ಅಂತಿತ್ತು ಇಲ್ಲ ಕ್ಯೂ ಆರ್ ಅಂತ ತಂಗ ಒಂದ ಅದರಾಗ ಯಾಕೆನ್ ಬರವಲ್ತು ತೋರ್ಸನ್ ಹೊಲ್ತದ
ಹಾ ಬತರಿ ತೋರ್ಸ ಹೋದುಲ್ ಶಾಮಾಕಂದ ಶಾಮೇನ್ ಆಗಲ್ಲಾರಗ
ಆ
ಯ ಬಾಲಕೃಷ್ಣ ರಕ್ಷಸ್ ಬಂದಾವಲ ಅಭೆ
ಎಸ್ ಬಸ್
ಏ ಆರ ಏಳು ಸಾವಿರ ರೂಪಾಯಿ ಬಂದು
ಹಾ
ಹ ಅವ್ ರಮ್ಯಾಗ ಹೇಳಿ ನಾವನ್ ಎಸ್ಕಮ್ಲಿ ಅದ ಹೇಳನೆ ಅವ್ ಇನ್ನ ಬಂದಿಲ್ನ ಅಂತ ತಾಸಕಡೋ
ಮತ್ತೆ ಹೇಳ ನಂಬರ್ ಹಾಕಲೇ ಅವ ಹಾಕ್ಕೊಂಡತ ರಾಜವ
ಗ್ರೂಪ್್ದಾರ ಆಯತರಾ
ದ ಅಷ್ಟ್ ಮ್ಯನಾವ
ಹನ್ಯ ಪೆಂಡಿಂಗ್ದಾಗ ಮೂರ್ ಸಾವಿರ ಅ
ಆ
ಅವನ್ ಅವನ್ ಏನ ಆಡ ಕೇಳದು ಅಷ್ಟ ಅಂತ ಒಂದಂದು
ಯಾರ್ದು
ಬಾಲಕೃಷ್ಣನ್
ಹೌದಿಂಗ ಕೊಟ್ರಂತ
ಪಟರಂತ
ಅದಕ್ಕೆ ರಾಮ್ಯ ಅವ್ರರು ಇಬ್ರಿಗೆ ಬರಕತ್ತವಮ್ಮ ಇಬ್ರಿಗೆ ಬರತ್ತವ ಯಾರಿಿಗೆ ಬರೋದ ಅಸ
ರಾಮ ಇಸ್ ಕೊಡತ ಅಂತಂದ್ರ ಅವನ ಫೋನ್ ಹಚ್ಚಿದ್ವಿ
ಹಾ ಆಯ್ತು ನೀವು ನೀವುನಂಬರ್ ಆಡ್ ಮಾಡಂಗಿಲ್ಲ
ಆ
ನೀವು ನಂಬರ್ಗಳು ಯಡ್ ಮಾಡಂಗಿಲ್ಲ ಅಂದೆ
ಯಾಕ
ಅದಕ್ಕೆಂತ ತಗದ ಹಾಕಿದರು ನೀವು ಹೊಸ ನಂಬರ್ ಬ್ಯಾಡ ಅಂತ ಅವೇ ಕೊ ತ್ತ ನ್ಯೂಡಾಸ್ಕರ್
ಅವನ ಕೊಡ್ತಂತಾನ
ಹ ನಾ ಎಂಗನ ಮ ಮೂರ ಮೂರು ಐಡಿ ತೆಗೆಗಂದಪ್ಪ ಎಂಗ ಎಾ ಎಲ್ಲ ಸುಮ ಹಾ
ಹ್ಮ
ತಗದು ನಮ್ಮ ಅಪ್ಪಂದ ಒಂದು ನಾನು ಎರಡು ಎ ಮೂರ
ಔಸರದ ಪೇಂಡಿಂಗ್ ಇದೆಾವನ್ ಅಕ್ಕ
ಹಾ
ಹೌದಸರ್ ಎಷ್ಟು ಬಂದವ ನೀವ ಒಂದ್ ಎರಡ್ ಸಾವ ಎರಡ್ ಸಾವಿರ ಬಂದವ
ಒಂದ್ ಅಕೌಂಟ್ನಾಗ ಹದಿನಂಟುನೂರು ಬಂದ
ಹಾ
ಇನ್ನೊಂದು ಅಕಂಗ ಆರ್ನೂರು ಪ್ಲಸ್ ತಿಂದ
ಹಾ ಹಾ ಯಾರ ರೀತಿ ಮಾತಾಡ್ರಿ ಎಲ್ಲ
ಜೊತೆ ಸಿಕ್ಕರ್ ಜೊತೆ ಮಾತಾಡ್ನಿ ಯ್ರೆ ಬರ್ತಾರೆ ಶ್ರೀರಾಮ್ ಜೊತೆ ಚಿಕ್ಕ ಮಾತಾಡ್ಿನಿ ಶ್ರೀರಾಮ್ ಜತೆ ಅಮ್ಮಬ್ಬಾ ಹೌದೊಂದಾಗನಿ ಅವನು ಕೂಡ ಮಾಡ ಜಗೆ
ಯ ಒಬರ್ ಐದ ಕಾಲ ಇರಲ್ಲಾ
ಹಬ್ ಒಬ್ರುೂಡ ಐದೇಕ ಆದ ಮತ್ತೆ ನಾ್ ಮೂರ್ ಮೂೂರ ದೆ ಆಡ ಅಕೌಂಟ್ ತೆೆಗೆ್ದೀವಿ ನಾವು ಅದು ಇನ್ನೊಂದು ನಂಬರ್ ಹತ್ ಹತ್ ಅಥವಾ.
ಮಲ್ಲನ ಐತ್ ತಗದಾನ ಮಕ ಮ . ಮೂರ್ ತೆಗದ ಅವನ ಎ. ತನ್ನಾರ್ಪ್ಪಾ ಆಯ್ತ ಇದ ಸುಮ್ಮ ಸ್ವಲ್ ಸ್ವಲ್ಪ ಮಾತಾಡ್ರ ಆಯತತ್ ಬಿಡ್ತಡೆ.
ಆ
ಹ ಬಾಲ. ಇವತ್ ಯಾರು ಬರ್ತರ ಒನ್ ಸರ್.
ಪ್ರಿನ್ಸಿಪಲ್.
ಪ್ರಿನ್ಸಿಪಾಲಾ.
ಹಾ.
ಬಂಧು ಬಂಧವ ಲಛ ಗಿಚ ಸಹಿತ ಲಚ್ಛ ಬಂಧವನ ಮತ್ತ.
ಹೂ.
ಅದೇ ಮೆಡಿಕಲ್ ಬ್ಯಾಡ್ ಅಂದ್ರಲ್ಲೇ.
ಯ ಅಂದ್ರ.
ಆಹ ಬ್ಯಾಡ್ರಪ್ಪನ ಮಳೆನ ಬರ್ತ ಬರಕ ಕುಂತಾನ ಅದನ್ನ ಫಸ್ಟ್ ಆದ ಮಲ್ಲ. ಪೊನ್ಚ್ಚದಾ ಆಣ ಮೆಡಿಕಲ್ಕ್ ಬಂದೀನಿಂದ. ಉಂಡು ಬಂದನ ಉಂಡ್ ಬಂದನಪಾ ಅಲ್ಲಿರ ಅಂತ ಅಂದಾವ.
ಹಾ
ಮಲ್ಯನಂದ ಇಲ್ಲಣ್ಣ ನಾವ ಇಬ್ರ ಇರ್ತೇವಿ ಅಂತ ಮಾತಾಡ್ಬೇಕಕ್ ನಿನ್ ಜೊತೆ ಅಂತ ಅಂದ.
ಹಾ
ಹೌದನಪಾ ಸಂಜೆಕ್ ಬ ತಂದ ಸಂಜೆಕ್ ಹೋಗಿದ್ವಿ.
ಹೂ
ಸಂಜೆಕ್ ಒಳಗ ಇಲ್ಲಪ್ಪ ನಾ ಮಳೆನೇ ಇರ್. ಅಲ್ಲ ಕುಂತನ ಮತ್ತೆಕ್ ಬ್ಯಾಡ್ರಿ ಅಂತಂದವು.
ಇಬ್ಬ್ರ ಬಾಡಂತ.
ಇಬ್ರಗ ಆದ್ರ ಬ್ಯಾಡ ಅಂತ ಮಲ್ಯ ಒಬ್ಬ್ರಿಗೆರ ಕರ್ಕಂತ ನಾವ.
ಮಲ್ಯ ಒಬ್ಬ್ರನ ಕರ್ಕತಾನಂತ ಇನ್ನೊಬ್ಬ ಅವ್ರ ಅಳಿಯ ಬರ್ತಾನಂತ.
ಇಲ್ಲಾ ನಾ ಮಳೇನೇ ಬರಕ್ ಕುಂತನಪಾ ಬ್ಯಾಡ್ರ ಅಂತಂದನಾವ.
ಯ ಯಾರ
ಅವ್ನ ದುಕಾನದಾವನ. ಇಲ್ಲ ದುಖಾನ್ದವ ಬೇರೆವ್ನಿಗೆ ಅವ್ರ ಹಳೆ ಅಂತ.
ಹಾ ಅವಾಗ ಬರ ಆಗ್ತಾನ ಅಂತ ಇವ ಮಿ ಬಾಬಂದ ಇಟ್ಟವಂತಾನಂತೆ.
ಮಲ್ಯಗೇಏನ್ ಟತ್ ನಲ್ಲಿಲ್ಲ ಮೊದ್ಲು ಇರಪ್ಪ ಅಂತ ಅಂಡ್ನವ.
ಹಾ
ಇ್ರ ಅಂತ ಅಂದ ಇಬ್ರ ಅಂದ್ರಪ್ಲೆ ಬ್ಯಾಡ್ರಪ್ಪ ಅಂತ ಅಂದಾವ.
ಹಾ ಅದಕ್ಕೆ ಬೇರೆ ಮೇಡಿಕ ನೋಡಂಬುಡಲ ಅತಗೆ.
ಅವ ಮಲ್ಯಗಾರ ಇಟ್ಕಂತನವ ಒಬನ್ಗ ಆದ್ರ.
ಹಾ.
ಏ ಇರ್ಲ ಎಲ್ಲ ಕುಂತ ನಾವ ನಿಗ ಅಲ್ಲೇ.
ಅಬ್ಬೋ ಇದ್ರ ನಡೀತ ಇರೋದು.
ಹಾ ಅವ ಬರಿ ಮಲ್ಯ ರೊಕ್ಕಲಕ್ಕೆ ನೋಡ್ತನಪಾ. ರೊಕ್ಕಾ ಈಸಲಕ್ಕೆ ನೋಡ್ತ ಅಂದೆ.
ಹ ರೊಕ್ಕದ ಏನಾದ ಕಲ್ತರ್ ಸಾಕಂಗ ಅವದನ ಏನ್ ಮಾಡುತ್ತ ಅವ.
ಇಲ್ಲ ಇಬರು ಇರ್ಬೇಕಂತನ ರೋಕ್. ಕಳ್ಸ್ಕೋಬೇಕಕ್ಲ ಅಂತನೋ.
ಐತ ಚಂಗಂದ ಮಾಡ ಕೂಡ ಅಡೆ ಬೇರೆ ಮಡ್ತ.
ಏನ ಅಂತ ಕೇಳಿದ್ರ ಏನಂತ.
ಸಡ್ಲ ನ ಮಾಮ ನಮ್ಮ ಮಾಮ ಹೊಂಟ ಬುಟ್ಟ ಹೊಂಟ.
ಹಾ
ತಕೊ ಅಷ್ಟೇ
ಹ ಇರ್ಲ ಇರೋ ಒಂದ್ ಐದ್ ನಿಮಷ ಹಲೋ ಮಾಡಿ
ಹ
ಎಲ್ಲಿಗೆ ಹೋದ
ಬಾರ್ನಹಳ್ಳಿಗೆ ಹೊದ
ಎಲ್ಲಿಗೆ ಹೋದ ನಿಮ್ಮ ಮಾವ್ ಬಸ್ ಬಾರ ಬಸ್ ಯಾಕ ಬರೋದಲ್ಲ ನಿನ್ನ
ಯಾದಕೆನಪ್ಪ
ಮಿಸ್ರಿಕ್ ಏನಗದ ಅಂತ ಗೊತ್ತು ಬಸ್ ಬರಬೇಕು
ಹಾ ಅದು ಎ ಟಿ ಎಂ ಇಲ್ಲ ಅಂತೆ ಅಲ್ಲಿ
ಹಾ
ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ
ಹಾ
ಎಲ್ಲಿಗೇ ಹೋದ ಮುಚೆ ಬೋರ್ಡ್ ಹಾಕಿಲ್ಲ ಅದಿಕ್ಕೆ ಹಲೋ
ಹಲೋ
ಹೇಳ್ರಿ ಅ ಶೇಕು ಅವ್ರ
ಏನಿಲಪ್ಪ
ನಾನ್ ಸ್ಟಾಪ್ ಪಾಸ್ಕ್ ನೆಡಸವಲ್ರಲ್ಲಿ ನಿನ್ನೆ ನಾ ನಿನ್ನೆ ಎಂಟುವರೆಗೆ ನಿನ್ನೆ ಮನೆಗ್ ಎಂಟುವರೆ ಮುಟ್ಟನೆ
ಒದ್ದ ಮಾಡಲ್ಪ ಕೆ ಬೇರೆ ಮೆಡಿಕಲ್ ಅಲ್ಲಿ ಕೇಳಮ್ಮ ಕೇಳಂಗಿತ್ನದ್ರ
ಹಾ
ಪ್ಯಾರಾಮೆಡಿಕಲ್ ಗೇ ಕೇಳಮ್ಮ
ಹಗಿದ್ದಕ್ಕ ಕೇಳ ಇನ್ನೊ ಒಂದ್ ಇನ್ನೊ ಒಂದ್ ಎರಡ್ ದಿನ ತಟ್ರಿ ಅಂತ ಅಂದ ಒಂದ ನಿನ್ನ ತವನೆ ಕೇಳಂತ ಅನ್ಲೆ
ಹಾ
ವೆಂಕಿ ಅಣ್ಣಗೇ
ಎಲ್ಲಿ ಶಾಪುರ್ದಾಗ
ಶಾಪುರಾ ಯಾಕೋ ವಿನೋದತ್ಇದ್ದ ನೋಡ ಆ ಮೆಡಿಕಲ್ ಕೇಳಂತಾನಿ
ಹ ಅಮೌಂಟ್ ಬೇಡ ಅಂತ ಹೇಳೇಳಿ ಬರೀ ನಾವು ಕಲ್ತೀವಿ ಅಂತೇಳ
ನಮನ್ ಆಯಟಪ್ಪಾ ನಾ ಅ ಹೇಳ ಅಣ್ಣ ನಮ್ ಬ್ಯಾಡ ಮಲ್ಲ ಅಲ್ಲೇ ಇರ್ಲಣ ಅಲ್ಲಿಗೆ ಹೋಗ್ಲ ಅವ ಕಳಸ್ತ ನಾನ ಹೆಂಗನ ಮಾಡಿ ಹಾ ಮೊನ್ನೆ ಅದ ಮತ್ತೆ ಮೊನ್ನೆ ಅಲ್ಲಿ ಇರಂತ ಅಲ್ಲಿ ಅಡ್ಜಸ್ಟ್ ಆತಗೆ ಅಡ್ಜಸ್ಟ್ ಆತ ಅಮೌಂಟ್ ಎಲ್ಲ ಕೊಡ್ತಾನ ಅಮೌಂಟ್ ಗಿಮೌಂಟ್ ಎಲ್ಲ ಕೊಡ್ತೀನಿ ಅಂತ ಅವ ಅದೇ ತಾರಾ ಇಲ್ಲೇ ಇರ್ತಾರಣ್ಣ ಕೇಳ ಅಂತೇಳಿ ನಿಮಗೆ ಆಯ್ತಪ್ಪ ಕೇಳ್ತನಂತ ಅಂದನ
ಹಾ ವಿನೋದ್ ಬಾರತಂತಲ್ ಅಡಿಸಿದಿಗೆ ಮತ್ತೆ ಹಾ ಮೆಡಿಕಲ್ಗೆ ಬರಲ್ಲ ಅಂತ ಅಂದ್ರೆ ನಂದ ಕೇಳ್ಬಿಡ ಹಂಗೆ ಇದ್ದು ಬರ್ತಾವಿ ಅಂತ ಸುಮ್ ಕಲಿಯಕ್ಕಾ
ಹಾ
ರೊಕ್ಕನೆ ಬೇಡ
ಅದೇಲೇ ಅಣ್ಣ ಒಬ್ಬ ಕೇಳ್ತನಂತ ಕುಂತಾನ
ಅಯ್ ನೋಡಿ ಕೇಳ್ರಿ ಮತ್ ನೋಡಿ ಕೇಳ ಅಂದೆ
ಅದೇ ಹೇಳದ ಅವನ್ಗೆ ನಾವ ರೊಕ್ಕಾನ ಬಾಳೋಣ ನಮಗಂತ ಹೇಳಿದ್ ನಾನ ರಕ್ ಯ ೋಣ ಮುಂಜಾಲಷನ್ ಸ ತಕನಲ್ಲಿ ಇರುತ್ವೆ ಒಮ್ಮನ್ ಕಲಿಯದ್ ಅಷ್ಟಪ್ಪ ನಮ್ದ ಹಾ
ಹ್ಮ ಊಟ ಊಟ ಮಾಡಿ ಬಂದು ಇರಪ್ಪ ಅಂತ ಹೇಳ್ಬ ಮಾಡಿ ಬಂದು ಇರ ಇರ್ತ ಅಂತ ಹೇಳ್ಬಬೇಕ ಅಷ್ಟೆ
ಎಲ್ಲಾ ಡೊಮ ಹ್ಮ ಮಲ್ಲಷ್ಟ ಮಣ್ಣ ನಿನ್ನೆ ಬಾಲೆ ಬಾಲ ಅದ ಬಕ್ಲ ಇರ್ಲಿ ಬಿಡ ಹ ಲ್ ಕೆರ್ಲಸ್ಲ್ಲಿಾವ
ಏನು ಮಲಯ
ಅಲ್ಲಾ ಮೆಡಿಕಲ್ ಕೇಳಿ ಕೇಳಿ ಬಾರಾಮ್ ಕೇಳಿ ಬಾರಾಮ್ ಒಂದ್ ಸ್ವಲ್ಪ್ ಜೂಲಿ ಮಾಡಿಲ್ಲ ಅವನಿಗೆ
ಹಾ
ಹೋಗಂಬಾಲೆ ಓಗಂಬಾಲೆ ಫುಲ್ ಕೇರ್ಲೆಸ್
ಹ್ಮ್ ಹ್ಮ
ಇರುಳಗುಡ್ಲ ಇರುಳ್ಗುಡ್ಲ ನಾನ ಒಟ್ಟ
ಹಾರ ಏಂತ ಅಜೆ ಮಾಡ ಅಜೆ ಮಾಡತ್ಲಿ ಅದು ಕೊಡಿ ಮೈಸ್ನಗ್ ಏನ್ ಮಾಡ್ತ ಅದೇನ್ ಮಾಡತ ಮಂಡನೂಲ್ಲ ಮಂಡವರ ಸರಿ ಸರಿ ನಮೇಲ್ ಮಾಡಂತ ಅದೋ